ಹಲೋ ಹಲೋ
ಹಲೋ
ಹಲೋ
ಎಲ್ರಿ ಬೇರಪ್ಪ್ರ
ಇಂದ
ಅಯ ಏನ್ ಮಾಡ ಹತ್ರಪ್ಪಾ.
ಹ ಅ ಹೊಲಕ್ಕ ಹೊಲಕ್ ಬಂದಿದೆವಾ.
ಏನ್ ಮಾಡತ್ತೀರ ಹೊಲದಾಗ.
ಸ್ವಲ್ಪ ಕೆಲಸಗಾರರು ಬಂದು ಬಾಳಗರ ಬಂದು. ಬಾಳೆ ತಪ್ಪಲ್ಲ ಹತ್ತೆಕತಾರ. ಹೌ ಸ್ವಲ್ಪ ಒಣಗಿದು ಒಣಗಿದು ಜವತ್ ಬೀಳಗಂತವು.
ಹ ಒಣಗ ಒಣಗ ಬಾಳೆ ಎಲತಿ ಇಲತ್ತರನಾ.
ಹಾ
ಹ್ಮ್ ಹ್ಮ್
ಹಾ ನೀವ ಎಲ್ಲಿದ್ದರಿ.
ಹ ಇಲ್ಲಿಯ ವಸತಿಿನಲ್ಲಿದಾಗ.
ಹದು ತಿನ್ಲ್ಲ.
ಇದು ನೃಪತ್ತುಂಗ. ಬಾಜು ಬಲ್ಮಮ ಸರಂತ ಬರ್ತ ಅಲಿ.
ಆಾ ಕಾಲಿಂದಷ್ಟಲ್ಲಾಲ.
ಅ ಗಾಳಿ ಗಾಳಿ ಬರ್ಬಾರಡ್ರ ಗೌಡ್ರ ಇದ್ರಾಗ. ಹ್ಮ್ ಗಾಳಿ ಹದ ಉಂಟು ನೋಡ್ರಿ ಕೂಡ್ರಿ ಅಲ್ರಿ.
ಅೀ ಯಾ ಹಾಸ್ಟೆಲ್ ಹೇಳ್ರಿ.
ಕೊಟ್ಟಿಗೆಗ ಕೂಟರು ಕೊಟ್ಟಿಗೆಗ.
ಹರಗತ ನೀ ಇ ಹೇಳ್ರಿ ಯಾವ ಕಾಲೇಜ ಯ ಡಿಸ್ಟ್ರಿಕ್. ಇಕಾರ.
ನಗು ಕಾಲೇಜ್ ಇರೋದು. ಯಾದಗಿರಿ ಜಿಲ್ಲಾ ಶಾಪುರ್ ತಾಲೂಕ.
ಹಾ
ನಡಿ ಯರ
ಹ್ಮ
ಹ ಹಿಂಗದ ನಗದು ಕೃಷಿ ಮಹಾವಿದ್ಯಾಲಯ. ಭೀಮ್ರನ್ ಗುಡಿ.
ಹಾ
ತಾಲೂಕ್ ಶಾಪುರ ಜಿಲ್ಲಾ ಯಾದಗಿರ.
ಇದು ಆ ಕಾಲೇಜ ಹಾ.
ರಾಜಧಾನಿ ಬೆಂಗಳೂರು.
ಹ್ಮ್
ಹ್ಮ್ ಚಿನ್ನದ ಮಾಡಡ್ರದ ಮಾಡಡ್ರ ಹೌದಾ.
ಹೇಳಿಲ್ಲ ಬರ ಕಾಲೇ ಅದು ಕಾಲೇಜ್ ಎಲ್ಲ ಬರ್ತವ ತಾಲೂಕ ಡಿಸ್ಟ್ರಿಕ್ ಇತ್ ಕೇಳಿನಿ
ಅ ಕಖಿಲೆ ಡಿಸ್ಟ್ರಿಕ್ ನಾವ ಒಂದ ರಾಜ್ಯ ಒಂದು ಹೆಚ್ಚಿಗಳವ
ಹ್ಮ ಹ್ಮ ರ್ ರಕ್
ಹ್ಮ
ಹ ಕಾಲ ನಾ ಕಾಲೇಜ್ ಚಲೋದ ಕೇಳಬಟ್ಟನೆಿ ಚಲೋದ ರ
ಯ ಕಾಲೇಜ್ ಫುಲ್ ಹೆಸರು ಬಾರಿ ಇದಾರ ಇದ್ರದದು
ಹ್ಮ್
ಹೆಸರು ಹಿಂಗ ಹೆಸರು ಅಂದ್ರ ಕಡಿರ್ರಾ
ಕಾಲ ವವಸ ಬಾಮಂದ ಯಾರಂತ ಕಾಲದನ ಒಂದು ಹೆಿ
ಪಿವ ಬ
ಗೋರ್ಮೆಂಟ್ ಜಾಬ್ ಬೇಕಂದ್ರ ಆ ಕಾಲೇಜ್ಗೆ ಹೋಗಬೇಕಂತಪ್ಪ
ಹಾ
ಗೋರ್ಮೆಂಟ್ ಜಾಬ್ ಬೇಕಂದ್ರ ಕಾಲೇಜನಾಗ ಅಡ್ಮಿಷನ್ ಮಾಡ್ಬೇಕಂತ
ಹ್ಮ ಗೋರ್ಮೆಂ ಸರ್ಕಾರಿ ನೌಕರಿ ಬೇಕಂದ್ರಿ ಕಖಾಲಿಜ ಸಕಲಿ ಬೇಕೇನ್ರರಿ
ಹಾ ಸರ್ಕಾರಿ ನೌಕರೋಗ ಬೇಕಂದ್ರ ಮತ್ತ ಇ ಯೂಟ್ಯೂಬ್ನ ಬಂದಿದ್ರಪ್ಪಾ ಹಾ ಆ ಶಾಮ್ರಾವ್ ಕುಳ್ಕರ್ಣ ಅಂತ ಶಾಮ್ರಾವ್ ಕುಳ್ಕಣ ಬಿಟ್ಟನ್ರಿ
ಹ್ಮ್ ಅವರು ಹಸಾರ ಉರ್
ಗುರುಗ ಗುರುಗಳುಳ್ ಹಾ ಗುರ್ಗಳು ಅವ್ರ ನಿಮ ಅವ್ರ ನಿಮ ಗುರ್ಗಳ ಏನ್ರೀ
ಏನ್ ನಮ್ದಲ್ರರಿ ಅಲ್ಲಿ ನಮ್ ಕಾಲೇಜ್ದಾಗ ಪಾಠ ಹಳ್ತಾರ ಅವರು
ಹಾ ಯಾವ್ ವಿಷಯ ಹೇಳ್ತಾರೀ
ಅವರು ಅದು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ
ಹ್ಮ್
ಒಕ್ಕಲ್ತಾನ ಹೆಂಗ್ ಮಾಡ್ಬೇಕು ಯಾವ್ ತರ ಒಕ್ಕಲ್ತಾನ ಬೆಳೆಸ್ಕೊತ ಹೋಗ್ಬೇಕು ಯಾವಾಗ ಯಾವ ಒಬ್ಬರ ಆಗ್ಬೇಕು ಯಾವಾಗ ಯಾವ್ದ ಹೆಣ್ಣು ನೋಡಿಬೇಕು
ಹ್ಮ್ ಹ್ಮ್ ಹ ಹ ತರಂತರ
ವಿಜಯತ್ತರ
ಹ್ಮ್ ಹ ಬಜಿಕರೆಜ ಫಿಸಿಕಲ್ ಎಜುಕೇಶನ್ ಬರ್ಸರ್ ಅಂತಲ್ರಿ
ಹ್ಮ ದೈಹಿಕ ಶಿಕ್ಷಣ ಅಂತ ನೋಡ್ರದು ಅದೇ ಅಲ್ರಿ
ಹಾ ದಧೈಿಕ್ಯ ಶಿಕ್ಷಣ ಹಾ ಸಿಟಿ ಇದದು ರೀ ಏನಂತಾರ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಸರ್ ಗುರುಗಳುಗಳು
ಹಟ
ಹ ಅವರು ಏನೋಸಲ್ಲ ಇದು ಮಾಡಸ್ತಾರಂತಾರಪಾ ಜಾಡೇಜ ಪಟ್ಟನ್ಸ
ಕಾಣಸಂದ್ರ ಅದು ಮೊದಲಿನ ಜಮೀಂದು ಮಾಡಿಸಸ್ತಾರತ್ತ ಎರಡನೇ ಸೆಮಿ ದು ಇನ್ನೂ ಏನೂ ಗೊತ್ತಿಲ್ಲ
ಒನ್ನೆ ಒನ್ನೆ ಸಮ್ಮಿಂದಾಗ ನೀವು ಇಬ್ಬರೂ ಇದ್ದರಿ ಅಂತ
ಹೂ ನಾವಿದ್ವಿ ನೀವು ಇದ್ದರೆ ಎಲ್ಲಾ
ಹ್ಮ್ ಹ್ ಮಲ್ಲಿಕಾರ್ಜುನ್ ಗದ್ದಾಡಿ ಇಲ್ರಿ
ಹ ಇಲ್ಲವಾ
ಹ್ಮ್ ಹ
ಹ ಇಲ್ಲ ನ ಇಲ್ಲ ಇದು ಆ ಇಲ್ಲ ನಾ ಇದ್ದೆ ನೀ ಇದ್ದೆ
ಹ್ಮ್ ಮತ್ತೇ ರಿ
ಹ್ಮ್ ಹ್ಮ
ಹೋಗತ್ರಿ ಬಗ್ಗು ಭಗವತ್ ರೈ
ಹ್ಮ್ ಅವ ಇದ್ದೇನ್ ಅದ್ರಂದು ಹೋದ್ರಂದ ಪಾರ್ ಅದನ ಗಡಿ ಸರಿದ್ರೆ ಸಡಿ ಬರ್ ನ ನವುಟ ಹಾರಧಾನವ ಕೆತ ಮ
ಹ್ಮ್ ನಾವೇ ಸಿಗ್ಬ
ಬಂಗಾರದ ಮನುಷ್ಯ ಬಿಡ್ರಿ
ಹ ಬಂಗಾರ ರೀ ಭಗವಂತತ್ ರಾಯ್ ಅಂದ್ರೆ ಬಂಗಾರ ಬಂಗಾರ ಅಂದ್ರೆ ಭಗವಂತ ರಾಯ್
ಅವರು ಇದು ಮಾಡ್ಯ್ರೀ ಆ ಡಿಗ್ರಿ ಮುಗಿದ್ ಮೇಾಲ ಸ್ಪರ್ಧಾತ್ಮಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದ್ತಾರತ್ತ
ಹ ಸರ್ಕಾರ ನೌಕರಿ ಪಡಿತಾರಂತ ಅವ್ರು
ಹೂ ಅಣ್ಣ ಅವರಿಗೆ ಕಣ್ಣಿಗೆ ಕಾಣಲ್ಲ ಬರಬ್ಬರಿ
ನನ್ನೇ ಬಾ ಅಂತ ಹೇಳುತ ಇದಾರೆ ಅಕ್ಕರ ಕಣ್ಣ
ಹ್ಮ್ ಸರ್ಕಾರಿ ನೌಕರ ಪಡ್ಲ ತರ ಅಂತ ನಿಮಗ ಏನು ಈಗ
ನಮ್ಮದು ಎನ್ನಿಲ ಸಾಹೇಬ ನೀವು ನಮಗಿಂತ ಸಿನಿರಾಗಿರಿ ಸೀನಿಯರ್ ಬಾಟ ಆಗಿ ನೀವು
ನಂಗಿಲ್ಲ ಯುವಕರು ಹಿಂದಿನ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು
ಹ್ಮ್ ಹ್ಮ ಹ್ಮ ಹ್ಮ್ ಹ್ಮ್ ಮತ್ತೆ ಕತ್ತಿ ಹೇಳಬೇಡ್ರಿ ಕತ್ತಿ ಹೇಳ್ಬೇಡ್ರಿ ನಿಮ್ ಕಡೆ ಪರಿಸರದಂಗ ಅದು ಇದು ಕೃಷಿ ಕೃಷಿ ಮಾಡ ಮಹಾವಿದ್ಯಾಲಯದಾಗ ಇದು ಬಾಳವಂತಲ್ರಿ ಬರಿ ಗಿಡ ಮರದು
ಅ ಮತ್ತ ಕೃಷಿ ಅಂದ್ಮೇಲೆ ಅಲ್ಲಿ ಇರ್ಬೇಕ ಆತವ ಗಿಡ ಮರ ಇದ್ದುದಿಲ್ಲಾಂದ್ರರು ಕೃಷ ಕೃಷಿ ಮಹಾವಿದ್ಯಾಲಯನೇ ನೋಲ್ಬೇಕ
ಹ್ಮ್ ಬಾ ಆಗ್ಬಿಡ್ರಿ
ಹ್ಮ್
ಹ್ಮ ಅವರ ನಮ್ಮಲ್ಲಿ ಹೊಲ್ಲದಾಗ ಇರ್ತವ ಹೊಲ್ಲ ಅಂದ್ರೆ ಇರ್ತವ ಹೇಳಿ ನೀವ ಆದ ಹ್ಮ್
ನೀ ಇದು ಹಚ್ಚರಿ ಸರಿ ಮೈನ್ ಗಿಡ ಹಚ್ಚರಿ ಬಾರಿ ಬರ್ತವ ಇಳುವರಿ ಮುಂದಿನ ಸಾರಿ
ಮಾವನ್ ಗಿಡ ಒಂದ್ ಒಂದರ ನಂಬಲ್ಲಿ ಎಷ್ಟು ಮಾವಿನಕಾಯಿ ಕೊಡ್ತ ಒಂದ್ ಸಾವಿರ ಮಾವಿನಕಾಯಿ ಕೊಡುತ್ತವೆ
ಹ್ಮ
ಹ್ಮ್
ಹ್ಮ್ ಹ ಒಂದ್ ಗಿಡ ಒಂದ್ ಸಾವಿರ ಮಾದೇವ ಕೊಡ್ತಾವೆ ಅಕಂದ್ರ ಆ ಒಂದ ಹತ್ ಗಿಡ ಹತ್ತತಾರ ಸೌಕ್ಯ ಸೌಕಕಾರನು
ಹ್ಮ್
ಹಲೋ
ಹಾ ಸಾಹಕಾರ ಅಂದ್ರೆ ಸಾಹಕಾರ
ಹಾ
ನಾ ನೀವ ಭೀ ಹಚ್ಬ್ರಲ್ಲ
ನಾವ್ ಹಚ್ಚಿದವ್ರೀ ನಾವವು ದಾಡಂಬ್ರ ಕಡ ಹಚ್ಚಿ
ನಂದ್ರೆ
ಹ್ಮ್
ಅದನ್ನು ಕಟ್ ಬಿಸ್ನೆಸ್ ಬಿಡ್ರಿ ಬಾಳ ಡೇಂಜರ್ ಅದನ್ನು
ದಾಳೆಂಬರಿ ಗಿಡಾಚ್ಚಿ ಅದಕ್ಕೆನಕರ ಬಳ್ಳಿ ಕಲಾಂಗಡಿ ಬಳ್ಳಿ ಎರಿಸಸಿ ಬಿಟ್ಟಿ.
ಹಾಲಿ.
ಅಲಂಗಡಿ ಸೌತಿ ಬೆಳ್ಳಿ ಹಿಂಕಡಿ.
ಹ ಅಪ್ಪ ಎಂತ ಮೇ. ನಿಮ್ದುಟೈಮ್ದೊಳದ
ಹಲಾ ಜರ ಅದ್ರೀ ಎಂಟ್ರಿ ಮಾಡ್ಬೇಕ ಆಗ್ತರಿ.
ಇಲ್ಲ ಅದರ ಒಳಗೆ ತಳ ಮಾಡ್ಬೇಕಲ್ರರಿ. ಯ ತಿಪ್ರೀ ಮತ್ತ ಹಿರಿಕೆ ಬೆಳಿ ಎರ್ಸರ ಅಡತಿತ್ತು.
ತೊಳಗ ಇದು ಸಬ್ಸಿ ಪಲ್ಯ ಅವು ಪಾಲಕ್ ಪಲ್ಯ ಮೆಂತಿ ಪಲ್ಯ ಇವು ಹಾಕಿನಿ.
ತರಕಾರಿ ಬೇಕೊಟಗ ಅದನು.
ಹ್ಮ್ ತಳಗದ ಪಲ್ಯ ಮ್ಯಾಗನ್ ಕರಿ ಅವಕಾಯಿ ಅವ. ಮ್ಯಗವಾ.
ಹ್ಮ್ ಹ
ಮತ್ರಿಲ್ಲಿ ಏನ್ವಾ.
ನೀನೇ ಹೇಳ್ಬೇಕು. ನಮ್ಮ್ ಅಲ್ದಾಗ ನಮ್ಮ್ ಅಲ್ದಾಗ ದನಗಳು ಆದರಿ.
ಹ್ಮ್
ತಪ್ಪ ಇದ್ರ ಜನಗಳೆಲ್ಲಾ ನನಗ್ ನನಗ್ ಬಿಟ್ಟಿ ಆಕಡೆ ಅವರು ಗೇ.. ಯಾರವ್ರಕ್ಕ ಯಾವಾಗ ಕೊಡಿಸುವುದು. ಮವು ಹಾಕಾಗ.
ಹ್ಮ್.
ನ ಪತ್ರ ಸಾಕ್ಬೇಕು ನೋವು ತರ್ಬೇಕು ಅವಕಲ್ಲಾ ವ್ಯವಸ್ಥೆ ನಾನೇ ನೋಡ್ಕೊಳ್ತೀನಿ ಹೆಂಡಿ ತೆಿಬೇಕು. ಮಂಡಿ ಕೆಲಸ ಮಾಡಬೇಕು.
ಹ್ಮ.
ಹೇಳ್ತ ನಾನು ನಟಕ್
ಅ ಯಾರೋ ಮಾತಾಡ್ತದರ ಹಿಂದುಕ್ ಬರ್ರಿ.
ಹ್ಮ.
ಹು ಅಂದರು ಒಳ ತ ನೀವನು ನಡ್ಕೋಲಿ ತಿರಿಗ.
ಹಾರಿ.
ಬರ್ಸಿಲ್ ಮಕಡಕ್ಕ.
ಅರ ಏನ್ ಅಂತರ ಪಾಕ್ ಎಸಲಗರ್ ಜಗ ಮಾತಾಡ್ರಿ.
ಒಕ್ಕನ್ಸನ ನೀವೇನ್ ನೋಡ್ಕೊಲತ್ತರಿ ನಂದೂ
ಹಾ ಮತ್ತ ಈಗ ಮನಗ್ ಸಣ್ಣ ಮಗ ಅದ್ದನ್ರ ದೊಡ್ಡ ಮಗ ನೌಕ್ರಿ ಮಾಡ್ತಾನ.
ಹ್ಮ್
ಹ್ಮ. ಹ ಮಾಡಬೇಕತನ್ ಏನ್ರೀ .
ಸ್ವಲ್ಪ ಓಡಾಡ್ದಂಗೆ .
ಎಲ್ಲ ಮಾ
ಒಬ್ಬರು ನೌಕರಿ ಮಾಡತಾರ ಒಬ್ಬರು ಹೊಕ್ಕಲ್ತಾನ ಒಬ್ಬ್ರ ಕಲೀಲತ್ತಾರ.
ಎತ್ತನ್ ಯಾರು.
ಹ್ಮ್.
ನಾ ಕಲ್ಯ ಆತಲ್ರರಿ ಆ ಖಂಡ್ಯ ಕಲ್ಯ ಆತನ್ರರಿ ಬೇರೆ ಹೊಕ್ಕಲ್ತನ್ ಮಾಡ್ತಾನ.
ಗಂಡ ಕತಾನೆ ಬೀರೆ ಹೊಕಲ್ತಾನೆ ಮಾಡತಾನ.
ಹಾ.
ಹ್ಮ್. ಕಂಟೆ ಪಾರ ಉಷರದ ಅಂತ.
ಏನ್ ಮಾಡತನಪ್ಪಾ ಅಗಾರಿ ಅಲ್ಲಿ ಏನ ಮಾಡತ್. ನಮ್ಗೇನ್ ಗೊತ್ತಿಲ್ಲ.
ಅಡ ಮಾಡದ ಎಲ್ಲ ಮಾಡ್ತಾರ ಅದ್ ಬಿ
ಯಾರ್ರೀ
ಅದು ಕಂಡ ನ ತರ
ನ ಎವಡಾರೆ
ನೋ ಯೂಸ ಒಣ ಇವಡ ಮಾಡದು ಕೂತಲ್ಲ ನಿಂತಾರೆ
ಹ್ಮ್
ಹ್ಮ್
ಹ್ಮ ಯಾವಾಗ ಇಡಂತ ಗೊತ್ತಾ ಇಲಿಲ್ಲ ಮತ್ತೇನನ್ರಪ್ಪ
ಮಯ್ತ್ ಅವ್ರ ಮತ್ ಹತ್ರಿ ಅವಗ ಒ ಫೋನ್ ಹೊಂಟದರ ಮತ್
ಆಯ್ತ ಆಯ್ತು ಇಲ್ಲಿ ಹಂಡಿ ಕಸ ಮಾಡದ್ರೆ ನಿಂಗ್ ಅಸ್ತಂತರ್ ಮತ್ತ ಅಲ್ಲ